ಶರಣ, ಕುಮಾರ್, ಅವರ, ಏನು? ..
ಹೇಳ್ರಿ, ಅದು, ಏನೈತ್ರಿ? .. ನಿಮಗೇನು, ನಿಮ್, ದೋಸ್ತರು, ಅವ್ರದು ಹುಡುಗಿದು, ಮ್ಯಾರೇಜ್! ..
ಒಂದೇ, ತಾರೀಕು, ಆದ್ರೀ! ..
ಒಂದನೇ, ತಾರೀಖು, ಅದ, ಎಲ್ಲಿ, ಅದಂತ? ..
ಎಲ್ಲಿ, ಎಲ್ಲಾರ, ಮಾಡಿರುಕಿ, ಮದರ್ಕ, ಮದರಕ ಇದಗತ್ರಿ! ... ಬಂಗಾರ, ಎಷ್ಟು? .. ತಾರುಪಾಲು, ನಮ್, ತಾತನ್ರೀ. ..
ಹೇ, ಆರ್ತೋಲೆ, ಅವ್ನಿಗೆ! ಆರ್ತೋಲೆ, ಹಾಕದ ಬಾಳ ದೊಡ್ಡದಾಯ್ತು, ಬಿಡು? ...
ಆರುತೋಳ, ಬಂಗಾರ, ಎರಡು, ಲಕ್ಷ ರೂಪಾಯಿ! ..
ಹ್ಮ್ ..
ಮತ್, ತ್ ಯಾವ್ದೊಂದ್ ಟೂ, ವೀಲರ್ ಗಾಡಿ ಅಂತ, ಹೇಳಿದ್ರರು! ...
ಊಟ, ಏನು, ಆಸ್ತಿ. ..
ಆದ್ರೆ, ಜಗ್ಗೆ, ಆದ್ರ, ಅಸ್ತಿ, ಬೆಂಗಳೂರಾಗ, ಸೈಟ್ ಆದಂತರಿ, ಒಂದು. .. ಒಂದೇ, ಒಂದ್, ಸ್ವಂತ, ರೇಡಿಯಂ, ಅಂಗಡಿ, ಆದಂತ್ರಿ! .. ಹಂಗಾಗಿನೆ! ..
ಅಲ್ಲಿ, ಹೆಂಗ, ಆಗತ್ತಾ, ರೇಡಿಯಮ್ದಾಗ, ಕಲೆಕ್ಷನ್? ...
ಸರಿ, ಹೇ, ಸಾಕು, ರೇಡಿಯಂಕಾಲ್ಲೆಕೇಶನ್,, ಸಾಕಾಯ್ತು, ಆಯ್ತೇ, ಆಗ, ಯಾಕ. .. ಹ್ಮ್ಮ್, ಪ್ರತಿಯೊಬ್ಬರು, ರೇಡಿಯಮ್! ಮಾಡಿಫೈ ಮಾಡುಶೋಕೆ, ಬರ್ತಾರಲ್ರಿ! ..
ಇವಾಗ, ಇವಾಗ, ಟ್ರೆಂಡ್, ಸ್ವಲ್ಪ ಕಡಿಮೆ ಅದಪ್ಪಾ! ಎಲ್ಲ, ಈಗಲ್ಲ, ಇದು, ಬರ್ಲತ್ತವ, ಎಚ್, ಎಸ್, ಆರ್, ಪಿ. ನಂಬರ್, ಪ್ಲೇಟ್, ಬರ್ಲತ್ತವಲ್ಲ! ..
ಏನ್, ಮಾಡ್ರನ್, ಬಟ್ಟ, ಮಕ್ಸದ್, ಬಿಡಲ್ರಿ ಯಾರು, ಏನ್ ಮಾಡಿದನ್ರಿ. ..
ಹಾಕ್ಸದ, ಇವ್ರು, ಆಟೋದವರು! ಅಷ್ಟೇ, ಹಕ್ಸ್ತಾರ ಮತ್ತ, ಇವರು, ಟೆಂಪೋಧ್ವರು. .. ಅಷ್ಟ್, ಆಗ್ತಾರ, ಗಾಡಿಯವರು, ಹಕ್ಸಲ್ಲ ಯಾಕಂದ್ರ ಅಯ್, ಮಾಡಿಡಿಫಿಕೇಶನ್, ಮಾಡ್ಸರ. .. ನಾಳೆ, ಆಕ್ಸಿಡೆಂಟ್! ಆದಾಯ್ತ ಅಂದ್ರ ಇನ್ಶೂರೆನ್ಸ್, ಕ್ಲೈಮ್, ಆಗಲ್ಲ? .
ಏನೋ, ಹಂಗೆ, ಹೇಳ್ತಾರೆ, ಹಾಂಗೀಕಿಶಿಕೊಳೂರಿ! ..
ಏ, ಇಲ್ಲಲ್ಲ, ನಡಿತಾ ಇದೆ ತಗೋ! ಹ ಇದು, ರೇಡಿಯಂ, ಅನ್ನೋದು, ಮಾಡಿಫಿಕೇಶನ್, ಆಗಲ್ಲ! ..
ಹಾ, ಅಳ, ಹ್ಮ್, ಮಾಡಿಬಾರೋನಾ, ಅಗ್ಯಾಲಾಬಾಸ್! .. ಹ್ಮ್, ಹಾಂಗಾಗಿ, ರೇಡಿಯಂ, ಚಲೋ, ನಾಡಿತವೇ, ಆ ಕಡೆ, ನೋಡುವ, ಚಾನಾ! .. ಅವುಂಧೇ! ಒನ್ಹಾಗಿ, ಅಂಗಡಿ. ..
ಹೇಳಿಬರುತ್ತೇ, ಲೊಕೇಶನ್? ..
ಇಲ್ಲ, ಸುಂಕುರು, ಕಟ್ಟೆ, ಅಂತ! .. ಇಲ್ಲಿ ನಾವಿರೋ ಪಕ್ಕನೇ ಒಂದು ನಕ್ಳು ಕಿಲೋಮೀಟರು ಆಯ್ತು
ಇದು ನಿಮ್ದು ಎಂಟ್ರಿಗೆ ಆದಲ್ಲಾ ಈ ಕಡೆ ನಮ್ಮ ಯಾದಗಿರಿ ಕಡೆ ಎಂಟ್ರಿಗೆ ಆದದಲ್ಲ
ಹ್ಮ್ ನಮ್ದ ಯಾದಗಿರಿ ಕಡೆ ಎಂಟ್ರಿ ಎಂಟ್ರಿ ಹಿಂಗ ಅದ
ಹ್ಮ್
ಅವ್ರ್ದು ಸ್ವಲ್ಪ ಒಳಗಡೆ ಹೋಗ್ಬೇಕ್ ಅಲ್ಲಿ ಸುಂಕುತ್ ಕಟ್ಟೆ ಅಂತ ಅಲ್ಲಿ
ಸುಂಕತ್ ಕಟ್ಟೆಯಲ್ಲಿ ಯಾವ್ ಲೊಕೇಶನ್ ಎಕ್ಸಾಕ್ಟ್ ಆಗಿ
ಕ್ರಾಸ್ ಅಂತ
ಹ್ಮ್ ಹ್ಮ್ ಏರೋಹಳ್ಳಿ ಕ್ರಾಸ್ ಅಂದ್ರೆ ದೊಡ್ಡದು ಐತೆನು ಅಂದ್ರೆ ಹಿಂಗ ನಮ್ಮ ಸರ್ಕಲ್ ಹೆಂಗ ಐತಲ್ಲಾ
ಹ, ಹಂಗಂತಲ್ಲ, ಈಗ ಶಾಪುರ್ ನಾವು, ಹೋಯಿತಿವಿಯಲ್ಲ, ನಮ್ಮ್ ಊರಿಂದ ಈ, ನಮ್ಮೂರು. .. ಹ್ಮ್. ..
ಕ ಅಳಸೆಕೆರೆ ಕ್ರಾಸ್
ಹಳ್ಳಿಸಾಗರ್ ಕ್ರಾಸ್ ಹೆಂಗ ಇವಾಗ ಅದು ಸುಕುಂತ್ ಕಟ್ಟೆ ಮುಂದಿರೋದು ಶಾಪೂರು ಏರಳ್ ಕ್ರಾಸ್ ಅಂದ್ರರು ಇದು ವಾಲ್ಮೀಕ್ ಚೌಕ್ ಇಲ್ಲಾ ಹೇ ಹಂಗ ಇಲ್ಲಿ ಹಳ್ಳಿ ಸಾಗರ್ ಕ್ರಾಸ್ ಹಂಗು ಆತರ ಅದ ಅಷ್ಟೇ ಅಲ್ಲಿ ಇರ್ತಾನ ಕೆಲಸ ಮಾಡ್ತ ಅದಕ್ಕೆ ನಾನ್ ಫೋನ್ ಮಾಡಿದೆವು ನಿನ್ನೆ
ಹ ಯಾರಿಗೆ ಅವ್ನಿಗ
ಹ್ಮ ಅವನ್ಗೆ ಮಾಡಿದ್ದು ಇನ್ನ ಅದು ಎರಡ ಮಾಡಿಸಬೇಕಣ್ಣ ರೇಡ ಮಾಡಿಸಬೇಕಣ್ಣ ಅಂತ ಫೋನ್ ಮಾಡಿದ್ವಿ ಕಾರ ಇಲ್ಲಪ್ಪ ಕ್ಲೋಸ್ ಆದ ಶಾಪ ಎಂಟನೇ ತಾರೀಕು ಓಪನ್ ಮಾಡ್ತೀವಿ ಅಂತಂದ
ಹೌದಾ
ಹ್ಮ್ ಏನಕಣ್ಣ ಕ್ಲೋಸ್ ಅಂತ ಕೇಳಿದ್ರೆ ಹೇಳಿಲ್ಲ ಆವ
ಹೇಳಿಲ್ಲ ಅಂದ ಮನ್ಸಿಗೆ ಏನಾರ
ಹ್ಮ್ ಮಾನಸಿಕಕ್ ಡೌಟ್ ಡೌಟ್ ಫಿಶೇಷ ಅಂತ
ನೀನ್ ಹೇಳಬೇಕಿತ್ತು ತಾನೆ
ಏನ್ ಹೇಳ್ತಿಪಾ ಹೋಗ್ತಿವಿ ಶಾಪಿಗೆ ಹೋಗ್ತಿವಿ ಅವ್ರ ಮನೆಯೆಲ್ಲಾ ಕೇಳ್ತೀನಿ ನಮ ಹುಡುಗ ಕರ್ಕೊ ಬರ್ತನಿ ಹಾ ಅದೇ ನಮ್ಮ ಹುಡ್ಗ ಆಯ್ಕ್ಬ ಬಿಟ್ಟುನಾ ಮದ್ಲ ರೇಡಮ್ ಗಾಡಿ ರೇಡಮ್ ಹಾಕ್ಸಿಬಿಟ್ಟಾನ ಎಲ್ಲಾ
ಹಂಗ ಹೇಳಬೇಕಾಗಿತ್ತು ಅವನು ಶಾಖಾಗಿ ಮದುವೆ
ಕ್ಯಾನ್ಸಲ್ ಆತ್ ಎಲ್ಲಾ ಹುಡ್ಗಿ ಹೊಡಿಯೋದ್ಲಲ್ಲ ಸುಮ್ನೆ ಬಿಟ್ಟಿ ಇಲ್ಲಾಂದ್ರ
ಹ್ಮ್ ಇವಾಗ ಮಾಡ್ಸವ ಕ್ಯಾನ್ಸಲ್ ಅ
ಕ್ಯಾನ್ಸಲ್ ಮಾಡಕ ಒಂದ್ ಹತ್ತು ನಿಮಿಷ ಸಾಕು ಒಂದ್ ಮಿಸ್ ಕಾಲ್ ಕೊಟ್ರರು ಸಾಕು ಅದಕ್ಕೋಸಬೇಡ ಅಂತ ತಪ್ಪು ಮಾಡ್ಬಾರ್ದು ಅಂತ ಸುಮ್ಮನೆ ಇದ್ವಿ
ಅಂತ ತಪ್ಪು ಯಾಕ ಪಾರ ನಮ್ಮಪಾರ ಅಳ್ತದಲ್ಲ
ಯ ನಾಕಕ್ ದಿನ ಆಳ್ತ ಮದುವೆ ಆಗೋಗಟ್ಟ ಆಮೇಲೆ ಇನ್ನೊಂದಿ ನೋಡೇನಲ್ಲ ಅಕಿನೂ ಜೊತೆ ಖುಷಿಯಾಗಿ ಆರಾಮಾಗಿ
ಏನ್ ಖುಷಿಯಾಗಿ ಮ್ಯಾಗಿನ್ ಮತ್ ಅಷ್ಟೇ ಖುಷಿಯಾಗಿ ಖುಷಿ ಇಲ್ಲ ಏನಿಲ್ಲ ಒಳಗೆ ಸಿಕ್ಕಾಪಟ್ಟೆ ನೋವು ಐತಿ
ಮದುವೆ ಆಗ್ತಾನ ಅಷ್ಟೇ ಕಾಣ್ತ ಮದ್ ಆದ್ಮೇಲೆ ಆರಾಮಾಗಿ ಇರ್ತಾನ ಅವನೆ
ಏನ್ ಏನಿಲ್ಲ ಇಲ್ಲಿ ತನಕ ಅವನು ಖುಷಿ ಎಂಬತ್ತ ಇಲ್ಲ
ಇಲ್ಲ ಒಂದು ಆರುತಿಂಗಳು ಆಮೇಲೆ ಸಾರಿ ಕರ್ದಳ ಅಂದ್ರೆ ಇಂಟೆಸ್ಟ್ ಕಮ್ಮಿ ಹಾಗಿ ಆ ಕಡಿ ಈ ಕಡೆ ಕರ್ದಳಂದ್ರೆ ಹೋಗಿ ಬಂದ್ರ ಅಲ್ಲೇ ಸಾರಿ ಓ್ತದತ ಅಷ್ಟೇ
ಏನ್ ಹೋಗಿಬರಕಿಲ್ಲಪ್ಪೋ ಅವ ನೋಡಿದ್ರೆ ಸ್ವಲ್ಪ ಟ್ಯಾಲೆಂಟ್ ತರಾನೇ ಕಾಣ್ತವನೆ ಅವ್ನ್ ಡಿಪಿ ಡಿ ಪಿ ನೋಡಿದ್ರೆ
ಏನ್ ಟಾಲೆಂಟ್ ಇದ್ರರಿ ಅನ್ ಬಾ ಬೆಂಗಳೂರುದವು
ಇಲ್ಲ ಅವ್ರಗ ಇಲ್ಲ ಕಣೋ ಅಲ್ಲೆಲ್ಲ ಫ್ಯಾಮಿಲಿ ಇದ್ರ ಅಂದ್ರೆ ಅವ್ರ್ದ ತಂದೆ ತಾಯಿ ಇರ್ತಾರಂತ ಒಬ್ಬನೇ ಇರ್ತಾನ ಅಲ್ಲಿ
ಅವೆಲ್ಲ ಕೇಳಿಲ್ಲ ನೋಡುಪ್ಪ
ಹ್ಮ್
ಹ್ಮ್ ಅವನನು ಕೇಳ ಯಾಕ ಕಳ್ತ ಕೋ ಅವ್ರ ಬಗ್ಗೆ ನಮ್ಗ ಯಾಕ
ಹೌದಾ ಏನ್ ಫೋಟೋ ಶೂಟ್ ಮಾಡಿಸಿದ್ರಲ್ಲ ಅವ್ರು ಇಲ್ಲೇ ಬೆಂಗ್ಗಳೂರು ಸೈಡ್ ಮಾಡಿಸರ ಇಲ್ಲೇ ಮಾಡಿಸರ
ಎಲ್ಲಿ ಮಾಡ್ಸರ್ ಫೋಟೋ ಸ್ಟೂಡ ಮೇಲೆ ಎಲ್ಲಿ ಮಾಡ್ಸರ್ ಗೊತ್ತಿಲ್ಲ ಅಂತ
ಇಲ್ಲಾಕನೋವ ಹಂಗೆಲ್ಲ ನಾನ ಹೇಳ್ತಿರೋದು ಈ ಕಡೆ ಒನ್ ಅವರ್
ಇಲ್ಲ ಇಲ್ಲ ಅಲ್ಲ ಇಲ್ಲ ಬೆಂಗ್ಳೂರಾಗಿ ಇಲ್ಲ ಎಲ್ಲ ಮಾಡಿಸಿರ್ತಾರ ಅಷ್ಟೇ
ಹಾ ಈವ ಕಡೆ ಒನ್ ಅವರ್ ಬೋಟ್ ರೈಡಿಂಗ್ ಆದ್ರೆ ಕಂಡ ಹಿಡಿಬಹದು ಬೇಗನೆ ಓ ಹೋ ಚೆನ್ನಾಗಿತ್ತು ಅಣ್ಣನ್ರ ಸೆಟ್ಲ ಆಗ್ತಾನೆ ಆಯ್ತ ಆ ಕಡೆ ಹೋಗಿ ಸುಮ್ನಾಗೆ
ಏನ್ ಸೆಕೆಂಡ್ ಹ್ಯಾಂಡ್ ಗಾಡಿ ಎಷ್ಟ ಗಾಡಿ ಮಾಡಿಗಿಸಿ ನೋಡೋಣ
ಬರೊಬರ ಅದು ಅವೆಲ್ಲಾ ಆಗವ ಬಿಡ್ ಬೋರಾನ್ ಅವ್ರೆ ಎಸ ಆಗ್ತಾವ ಅಂತಾವು
ನಮ್ ಗೊತ್ತಿರೋ ವಿಷಯಲ್ಲ ಮುಂದಡೆ ನೋಡಿ ಕಣ್ಣಾರೆ ತಕೊಂಡು ವಿಷ ಅಲ್ಲ ಸಕೆಂಡ್ ಹ್ಯಾ ಗಡಿಗೆ ಎಷ್ಟ ಹಳೆದ ಗಾಡಿ ಅದು
ಸುಮ್ನೆ ನಡ್ಸ್ಬೇಕು ಬಿಡ್ಬೇಕು ಮತ್ತ ಅಲ್ಲಿತಾನ ನಮ್ದ ಸ್ವಂತ ಆಗತ್ತಾನ ಒಂದ ಗಾಡಿ ಅಂದ್ರ ಸದ್ಯದ ಪರಿಸ್ಥಿತಿ ಅಲಿತನ್ ನಡಿಯಲ್ಲ ಬೇಕೇ ಬೇಕಾದ ಒಂದು ಯಾವದನ
ಹ್ಮ್ ಬೇಕೆ ಬೇಕ ಏನ್ ಮಾಡತ್ ನೋಡಮ್ಮಧನ
ಯಾವ ಸೆಕೆಂಡ್ ಹ್ಯಾಂಡ್ ಅದ್ರ ನಾಟ್ಯ ಅದ ಫಸ್ಟ್ ಅದ್ರ ಅಟ್ಯೇಅದ ತೋ
ಈಗಿನ್ ಕಲ್ದಾಗ ಯಾವ ಫಾಸ್ಟ್ ಸಿಗ್ತಾವ ಅಂತ ನೋಡ್ತಿವ ಕೂಡ್ತಿಪ್ಪಾ
ನು ಬೊರನೋವರೇ ಯಾವ್ದ ಪಸ್ಟ್ ಯಾವದ ಸೆಕಂಡ್ ಹಾಡ್ಅಂತ ಹೆಂಗ ಕಂಡ ಹಿಡೀತಿ ಹೇಳ
ಆಗಲ್ ಕಂಡ್ ಹಿಡ್ಯಕ್ ಮತ್ತ ಡಿ ಎನ್ ಎಕ್ಸ್ ಮಾಡ್ಸ್ಬಕ್ ನೋಡ ವಯಿ
ಡಿ ಎನ್ ಎ ನ ಕಡ ಸಿಗಲ್ಲ ಕಣ ಅದು
ಸಿಗಲ್ಲಂದಾ
ಸಿಗೋದಿಲ್ಲ ಅದು ಒರ್ಜಿನಿಟಿ ಅನೋದು ಇರುತ್ತದೆ ಬಟ್ ಈ ಇತ್ತೀಚೆಗೆ ಅದು ಒರ್ಜಿನಿಟಿ ಅನ್ನೋದು ಅದು ಮೂವ ಆದ್ರು ಕೂಡ ನಡುತ್ತೆ ಮೂವ ಆಗ್ಲಿಲ್ಲ ಅಂದ್ರರುನು ಅದು ಅದು ಬೀಳ್ತಾ ಇದೆ ಯಾಕಂದ್ರೆ ಇತ್ತೀಚಗಿನ ಉಡುಪು ಅಂಡ್ ಅಟ್ರಾಕ್ಷನ್ ಇಟ್ಟ ಅಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಆಗಿ ಬೇಗನೆ ಮೆಚ್ಯೂರ್ ಆಗ್ಲತ್ತ ಹುಡುಗಿಯರೆಲ್ಲಾ
ಹೌದಾ ನಾವ್ ಅದ್ರ ಭಯ ಜಾಸ್ತಿ ತಿಳ್ಕೊಂಡಿಲ್ಲ ರೀ ಶರಣಪ್ಪ ಅವ್ರೆ
ಅದೇ ರೀ ಬುರನ್ ಅವ್ರ ನಾನ್ ಹೇಳ್ತಿರದು ಅಷ್ಟ ಬೇಗ ಕಡಿಡಕ ಆಗಲ್ಲ ಅ ಮೋದಲು ಇತ್ತು ಒನ್ ಟೈಮ್ ಅದಕ್ಕೆ ಮೊದಲು ಸಂಪ್ರದಾಯ ಮಾಡಿ ಕೆಸಿಂದ ಸ್ನ ಇವರ ವರ್ಜಿನ್ ಕಂಡು ಹಿಡಿಬಹುದು ಬಟ್ ಇವಾಗ ಸದ್ಯದ ಮಟ್ಟಿಗೆ ಕಂಡಹಿಂಡಿಯಾಕ್ ಆಗದಲ್ಲಾ ಎಲ್ಲ ರಿಸರ್ಚ್ ಮಾಡಿ ಪ್ರಕಾರ ಮಾಡಿದಾರ ಡಾಕ್ಟರ್ ಎಲ್ಲಾ ಈಗೇ ಒಂದಿಷ್ಟ ಕೇಸ್ಗಳುಗಡದಾವ ಆಮೇಲೆ ಕೋರ್ಟ್ ತಿರ್ಪ ಬಂದ್ರ ಹಿಂಗ ನಾ ಚಾನ್ಸಸ್ ಇರ್ತವ ಯಾರು ಸ್ಪೋರ್ಟ್ ಆಗಿ ಆಡ್ತಿರ್ತಲ್ಲ ಅತಿ ಹೆಚ್ಚಾಗಿ
ಹ್ಮ್ ಹ್ಮ್ ಹ್ಮ್
ಅವ್ರಿಗೆ ಅದು ಬ್ಲಡ್ ಬರೋದಿಲ್ಲ ಬುರನವರು
ಅವರಿಗೆಬರೋದಿಲ್ಲಾ
ಹ ಹಂಗಂದ್ರೆ ಅವ್ರ ಒ ಒರ್ಜಿನಿಟಿ ಒರ್ಜಿನ ಇಲ್ಲ ಅಂತ ತಿಳ್ಕೊಬೇಕ ಏ ನಾವು
ಹ್ಮ್ ಹಂಗಗೆ ಅಲ್ರಿ ಅದು ಅದ್ರ ಬಗ್ಗೆ ನಮ್ ಮಾಹಿತಿ ಇಲ್ಲ ಅಳರೀ ಜಾಸ್ತಿ ಹಂಗ ಆಗಿ ನಾವು
ಟ್ರೈ ಮಾಡಿಲ್ಲಂದೆ
ಮಾಡಿರ ಹಲ್ಲ ಟ್ರೈ ಮಾಡಾಕನಬಿಟ್ಟೆ ಹೋಗಲ್ಲ ನಾವು
ಹ್ಮ್ ಬರಾಬರ್ ಬರ ಮತ್ತೆ ಮತ್ತ ಯಾವಾಗ ಬರೋದು ಊರ್ ಕಡೆ
ಬರ್ಬ್ರಿ ಇನ್ನೊಂದ ಸ್ವಲ್ಪ ದಿನ ಇನ್ನೊಂದ್ ನಲ್ ವಾ ಒಂದನೇ ತಾರೀಕ ಮದ್ವ ಆದ್ರಿ ನಮ್ಮ ಫ್ರೆಂಡ್ ದು ಬರ್ಬೇಕು
ಹ್ಮ್ ಹ್ಮ ಹ್ಮ ಹ್ಮ
ಏನ್ ನೆಡೆದದ ಊರ ಕಡೆ
ಹೋಗಿಲ್ಲ ಆ ಕಡೆ
ಹೋಗಿಲ್ಲ ಆ ಆಕಡೆನು
ಹೋಗ್ಲಿಲ್ಲ ನನ್ ಕಡೆ ಇವತ್ತು ಜಲ್ದಿನೇ ಬಂದೆ ಹ್ಮ್
ಹೋಗಬೇಕು ತಾನೇ
ಹ ಇಲ್ಲ ಅದೇನ ಅಲ್ಲಿ ಏ ಇರ್ಲಿಲ್ಲ ಬೋಸ ಏನ್ ಮಾಡಲಿಲ್ಲ ಏನ್ ಮಾಡಲಿಲ್ಲ ಸುಮ್ನೆ ಲ್ಲಿರುವ ಇಂಟೆಸ್ಟ್ ಬರ್ಲಿಲ್ಲ ಹೋಗದಲ ಫ್ರೆಂಡ್ಸ್ ಅವ್ರು ಬೇಡ ಅಂದ್ರು ನಾನು ಹೋಗ್ತಿದ್ದೆ ಅಲ್ಲ ನನಗೆ ಮನಸ್ಸು ಇತ್ತು ಅವ್ರು ಬೇಡ ಕಣೊ ಹೋಗ್ ಬೇಡ ಸುಮ್ಮನೆ ಜಗಳ ಆಗ್ತವೆ ಅಲ್ಲಿ ಹೋಗಿಏನ್ ಮಾಡ್ತಯಾ ಬಾ ಸುಮ್ನೆ ಸ್ಕೂಲ್ ಅಂತ ಕರ್ಕೊಂಡ್ ಬಂದ್ರ
ಹೌದಾ ಅವರು ಹೇಳ್ತಿಲತ ಕೇಳಬಾರ ನಿಮ್ ಮನಕ್ ಸಾಕ್ಷಿ ನಿಮ್ ಕೇಳ್ಕೊಬೇಕು
ಹೋಗ್ತಿದ್ದೆ ಕಣ ನಾನ್ ಅವ್ರ ಸಲಾವಾಗಿ ಬಂದಿದ್ದು ಇಲ್ಲಿಗೆ
ಅಂಗಂದ ಇರ್ಲಿ ಇರ್ಲಿ ಏನ್ ಮಾಡರ ಒಯ್ತಿ
ಹಾ ಮತ್ತೆ ನಾವ್ ಹಂಗೆಪ್ಪಾ ಬಂದಿರೋದು ನಮ್ದು ಮನಸ್ಸಕ ಸ ಕೇಳಂಗಗೆ ನಾವು ಏನಾದ್ರು ನಡ್ಕೊಂಡ್ವಿ ಅಂದ್ರೆ ಅವ್ರರು ಯಾರು ನಮ್ ಜೊತೆನೆೇ ಇರೋದಿಲ್ಲ ಹ ಯಾಕಂದ್ರೆ ನಮ್ ಬಿಹೇವರ್ ಅಷ್ಟ ಕೆಟ್ಟದಾಗಿದೆ
ಏನ್ ಹೇಳ್ರನ್ನ ನೀವೇ ಹೇಳಬೇಕು ಅಲ್ಲ ಹೇಳ್ತಾ ಇದ್ದೀರಿ ಇವಾಗ
ಏನ್ ನಾವ್ ಏನ್ ಹೇಳ್ತಾ ಇಲ್ಲಪ್ಪಾ ಇರೋದ್ನ ರಿಯಾಲಿಟಿ ಹೇಳ್ತಾ ಇದೀವಿ ನಮ್ಗೆ ಬಣ್ಣ ಬಣ್ಣದ ಮಾತಾಡಿ ಇನ್ನೊಬ್ಬರನ್ನ ಮೆಚ್ಚಿಸಿ ಸಿ ನಾನು ಅಲ್ಲಿ ಶಬಾಶಗಿರಿ ತಗೋಬೇಕಂತ ನನ್ಗ ಏನು ಅದರ ಅವಶ್ಯಕತೆ ಇಲ್ಲ
ಹಂಗದ ಬರಬರಿ ಬಿಡು
ರಿಯಾಲಿಟಿ ಓನ್ಲಿ ರಿಯಾಲಿಟಿ ನಂಗೆ ಇವತ್ತು ಅರ್ಥ ಆಗ್ಲಿಕ್ಕಿಲ್ಲ ಪರವಾಗಿಲ್ಲ ನಾಳೆ ದಿನ ಅರ್ಥ ಆಗತ್ತಲ್ಲಾ
ಹಾಗೆ ಆತಂದ ಇರುತ್ತೆ ಬಿಡು
ಹಾ ಮತ್ತೆ
ಹ್ಮ್ ಹಾಗೇ ನೋಡಿರಿ ಊಟ ಗಿಟಾ ಎಲ್ಲ
ಅಂದ್ರೆ ನಾಳೆ ಮೊರಂ ಮುಸ್ಕೊಂಡ್ ಬರ್ಬೇಕು ಅಂದಂಗ ಆಯ್ತು
ಹ್ಮ ಮೊರಂ ಮುಗಿಸ್ಕೊಂಡು ಬರ್ಬೇಕು ಅ ಕಡೆ
ಹ್ಮ್ ಮತ್ತೆ ಹೆಂಗೆ ಹೋಗೋಣವ ಮದುವೆಗೆ
ಇನ್ನ ಇನ್ವಿಟೇಶನ್ ಕಾರ್ಡ್ ಕೊಟ್ಟಿಲ್ವಲ್ಲ ಕೊಟ್ಟರೆ ಹೋಗೋದು
ಇನ್ನು ಐದ ದಿನದಪ್ಪಾ ಇನ್ನ ಎರಡ್ ದಿನದಾಗ ಬರ್ಬೋದು ಇನ್ನು ಮೂರ್ ದಿನ ತನ ನೋಡ್ಬೋದು ಬಂದ್ರ ಬರ್ಬೋದ ಅಂತ ಅನ್ಸುತ್ತ
ಅವನ್ ಬೆಂಗಳೂರ್ ಕಡೆ ಹೋಗ್ಬಿಡ್ತವಪ್ಪಾ
ಹ್ಮ್
ಹ್ಮ್ ಕೆಲ್ಸ ಕಡೆ ಊರ್ ಕಡೆ ಹೋಗ್ಬಿಡ್ಬೇಕ ಕಡೆ
ಇಲ್ಲ ನನ್ಗೆ ಅನ್ಸುತ್ತೆ ಇನ್ನು ಟಾರ್ಗೆಟ್ ಮೂರ್ ದಿನ ಐತೆ ನೋಡ್ಬೇಕು
ಹ್ಮ್ ಇಲ್ಲ ಎಲ್ಲ ಸ್ನ್ಯಾಪ್ ನೋಡ್ತಾರೆ ಅವರು ಸ್ನ್ಯಾಪ್ ಆಕ್ತಾರೆ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ತಾರೆ ಲೈಕ್ ಕೊಡ್ತಾರೆ ಹೇಳೋಕೇನು ಕಷ್ಟ
ಹೌದೌದು ಅಟ್ ಲೀಸ್ಟ್ ಒಂದ್ಸರಿ ಮ್ಯಾರೇಜ್ಗೆ ಆದ್ರೆ ಹಿಂಗ ಬಾಪ ಅಂತಂದ ಕರ್ಯೋದ ಇರುತ್ತೆ ಅಟ್ಲೀಸ್ಟ್ ಸ್ಟ್ರೇಂಜರ್ ಆಗಿ
ಹ್ಮ್ ಮೆಸೇಜ್ ನ್ ಆಗ ಇರದು ಅಂದೇ ಏನಂದು ಮ್ಯಾರೇಜ್ ಬರ್ಬೇಕು ಹಂಗೆ ಇಂಗೆ ಅಂತ
ಅಟ್ ಲೀಸ್ಟ್ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಅನ್ನಂಗ ತಿಳ್ಕೊಂಡಾದ್ರೆ ಕರಿಬೋದಲ್ಲ
ಸ್ಕೂಲ್ ಫ್ರಂಡ್ಸ್ ಬೇಡ ಆ ಟೈಮ್ ಅಲ್ಲಿ ತಂಗಿ ಅಂತ ಮರ್ಯಾದಿ ಕೊಟ್ಟಿ ಅಕ್ಕ ಅಂತ ಮರ್ಯಾದಿ ಕೊಟ್ಟಿನಿ ತಮ್ಮ ಅಂತ ಅ ಅಣ್ಣ ಅಂತ ಒಂದು ಬೇಡ್ವಾ
ನಿನ್ಗ್ ಕರೆಯೋದಂಡ್ಯಾ ಅಷ್ಟೆಲ್ಲಾ ಸೀನೆಲಯಿಲ್ಲ ಬಿಡಿ ಅವ್ರಿಗೆ ಎಷ್ಟ
ಕಾಲೇಜು ಇಲ್ಲ ಕಾಲೇಜು ಇದ್ರಷ್ಟಿಂದ ಮಾಡ್ತಿದ್ರು ಒಂದ ಒಂದ್ ಕಾಲ್ಮ ಏನ್ ಫುಲ್ ಚಂಜ್ ಚೇಂಜ್ ಆಗ್ಬಿಟ್ಟಾವ್ರ ಇವಾಗ ಏನ್ ಹೇಳಕ್ ಆಗಲ್ಲ ಅವ
ಹೌದೌದು ಬ್ರೋ ನಾ
ಆಯ್ತ ಆಯ್ತ ಆಯ್ತು.